ಹಲೋ ರೀ ಆರಾಮಿಲ್ರಿ ಎಲ್ಲಾ ಆರಾಮ್ ನೋಡ್ರಿ ಮತ್ತ್ ಚಾ ನಾಷ್ಟ್ ಜಳಕ
ಮಾಡತ್ತಿನ ನೋಡ ಬೈ ಈಗ ಜಳಕ ಮಾಡ್ಬೇಕು ಇವತ್ತ ಅಮಾಸಿ ಅದಲ್ಲ ಮಣ್ಣ ಎತ್ತಿನ ಅಮಾಸಿ ಜರಾ ಜಲ್ದಿ ಎದ್ದಿ ಹ್ಮ ಬೈ ಜಲ್ದಿ ಎಳಬೇಕಿತ್ತ ಲೇಟ್ ಆಯ್ತು ಎದ್ದಿ ಜರ ಸ್ನಾನಾಗಿನ ಮಾಡಿ ಗುಡಿ ಅದು ಹೋಗ್ ಬರ್ಬೇಕ್ ಬೈ ನಿಮ್ದ ಕಾಲೇಜ ಇದು ಹೆಂಗ ನಡ್ದದ್
ಕಾಲೇಜ್ದು ನಡದೈತಿ ನಮ್ದು ಈಗ ಟ್ಯೂಸ್ಡ ಲ್ಯಾಬ್ ಒಂದ ಇರ್ತೈತಿ ಈಗ ಒಂದ್ ಟೆನ್ ಟು ಟ್ಟಲ್ ಲ್ಯಾಬ್ ಐತಿ ಇವತ್ ನಮ್ದೇ ಐತಿ ನಮ್ ರೂಲ್ ನಂಬರ್ ಐತಿ ಫಿಸಿಯೊಲಜಿ ಲ್ಯಾಬ್ ಇರುತ ಬೈ ಅಂದ್ರೆ ಬ್ಲಡ್ ಟೆಸ್ಟ್ ಬಿ ಪಿ ಚೆಕ್ ಮಾಡೋದು ಫಸ್ಟ್ ಅದು ಇದು
ಹ್ ಹ್ ಬಿ ಪಿ ಚೆಕ್ ಮಾಡ್
ಹೇಳ್ಕೊಡ್ತಾರ ಹಾ ಬಿ ಪಿ ಚೆಕ್ ಮಾಡದು ಹೇಳ್ಕೊಡ್ತಾರ ಬೈ
ಹ್ಮ್
ಈ ಬಿ ಪಿ ಈಗ ನಿಮ್ಗ್ ಗೊತ್ತಿರ ಬೇಕೇನ್ ಬೈ ಬಿ ಪಿ
ನೋರ್ಮಲ್ ಭೈ ವನ್ ಟ್ವೆಂಟಿ ಬೈ ಐಟಿ ನೋರ್ಮಲ್ ಅದೇ ಅಲ್ಲ್ ಹಾ ಬೈ ಜರ ಜರ ಗೊತ್ತ ಬೈ ಬಿಪಿ ಬಗ್ಗೆ
ಹಾ ಅವು ನಾರ್ಮಲ್ ಆಗಿ ಎಲ್ಲರಿಗು ರೇಂಜ್ ಗೊತ್ತಿರೋದೆ ಬೈ ಆದ್ರ್ ಬಿ ಪಿ ಬಗ್ಗೆ ಹಿಂಗ್ ಫುಲ್ ನಾಲೆಜ್ ಅದ್ ಮಷಿನ್ ಬಗ್ಗೆ ಹಿಂಗ ಏನ್ರೆ ಗೊತ್ತೈತ ಏನ್ ಬೈ ಅಂದ್ರ ಹಿಂಗ್ ಪೇಶಂಟ್ ಪೊಸಿಷನ್ ಹಂಗಿರ್ಬೇಕು ಅಂದ್ ಆರನ್ ರ್ಪ್ಲೇಸ್ಮೆಂಟ್ ಹಂಗಿರ್ಬೇಕು
ಏ ಇಲ್ಲ ಬೈ
ಪೇಶೆಂಟ್ ಕರೆಕ್ಟ್ ಪೊಸಿಷನ್ ಇರ್ಬೇಕಂದ್ರ ಸೀಟ್ ಅವ ಕುತ್ತಿರ್ಬೇಕು ಇಲ್ಲ ಮಕ್ಕೊಂಡಿರ್ಬೇಕು
ಹಾ ಭೈ
ಅದನ್ನು ಹಿಂಗ ಅಂದ್ರ ಒಂದ್ ಪ್ಲೇಸ್ ಒಳ ಕರೆಕ್ಟ್ ಇರ್ಬೇಕು ಸ್ಟ್ರೇಟ್ ಮಲ್ಕೊಂಡ ಇರ್ಬೇಕು ಮತ್ತ್ ಹ್ಮ ಮದ್ಲ ಬಿ ಬಿ ಪಿ ಚೆಕ್ ಮಾಡಕಿತ್ತ ಮದಲ ಬಾಳ ನಡದ್ಯಾಡಿರ್ಬಾರ್ದು ಓಡಾಡಿರ್ಬಾರ್ದು ಅವಾಗ ಹೆಚ್ಚಿಗೆ ತೋರಿಸಸ್ತೈತಿ ಓಡಾಡಿದ ಅಂದ್ರ ಬ್ಲಡ ಬ್ಲಡ್ ಪ್ರೆಷರ್ ಹೆಚ್ಚ ಹೆಚ್ಚೆ ಇರ್ತೈತಿ ಅವನ ಬಾಡಿ ಒಳಗ ಅವಾಗ ಓಡಾಡಿದ್ದ ಅಂದ್ರ
ಹ್ಮ್
ಅವಾಗಂತ್ರು ಚೆಕ್ ಮಾಡಕ ಹೋಗಬಾರ್ದ ಅದ್ರ ಏನಿಲ್ಲಾ ಅಂದ್ರ ಪೊ ಆರ್ಮ್ ಪೊಸಿಷನ್ ಎಲ್ಲಿ ಇರಬೇಕಾನ ಅವ್ನ ಹಾರ್ಟ್ ಲೆವೆಲ್ಗ ಇರಬೇಕು.
ಹ್ಮ
ಹಾರ್ಟ್ ಲೆವೆಲ್ ಇರ್ಬೇಕು ಹಾರ್ಟ್ ಲೆವೆಲ್ ಇಲ್ಲ ಅಂದ್ರ ಟೇಬಲ್ ಸಪೋರ್ಟ್ ಇತ್ತ ಅಂದ್ರ ತೀರಾ ಚಲೋ ಸಪೋರ್ಟ್ ಟೇಬಲ್ ಗ ಒಂದ ಸಪೋರ್ಟ್ ಇರ್ಬೇಕ ಒಂದು ಮತ್ತ ಏನ ಇಲ್ಲ ತೃನು ಒಂದಲ್ಲ ಒಂದ ಒನ್ ಇಂಚ್ ಇಲ್ಲ ಒಂದು ಟೂ ಪಿಂಟ್ ಫೈವ್ ಸೆಂಟಿಮೀಟರ್ ಕೈ ಸ್ವಲ್ಪ ಮ್ಯಾಲ ಇರ್ಬೇಕು ಎಲ್ಬೋ ಹ್ಮ ಅವಾಗ ಏನತ ಗೊತ್ತನಾ ಅಲ್ಲಿ ಆರ್ಟ್ರ ಆಟ್ರಗ ಆರ್ಟ್ರಸ್ ಒಳಗ ಏನ ಇರ್ತಾವಲ್ಲಕ್ಕ ಅಲಾನ್ಸ್ ಆರ್ಡ್ರ ಜವ ಕರಕ್ಟ್ ಎನ್ಶೂರ್ ಆತ ಒಲ್ಲಿ
ಹ್ಮ
ನೀ ಮತ್ತ ಅದು ಉ ಬಿಪಿದ ಇದು ಮಾಡಕ್ ಈಸದ ಮಂಗ ಪಂಪ್ ಮಾಡ್ತವಿ ಇ ತಗೊಂಡತರ ಆಮೇಲ ಏರ್ ಬಿಡಾಗ ನೀ ಫೀಲ್ ಮಾಡ್ಬೇಕಲ್ಲಾ ಹಂಗೆ ಪಲ್ಸ್ ಪಲ್ಸ್ ಫೀಲ್ ಮಾಡಗ ನೀ ಪಾಲ್ಪೇಟು ಮಾಡ್ಬದು ಮತ್ತ ಇಲ್ಲ ಶೆತಸ್ಕೋಪ್ ಹಾಕೊಂಡು ನೋಡ್ಬದು.
ಹ್ಮ ಹ ಮತ್ತ ಯಾವವ ಮಾಡಾಸತರ ನೀಮ್ಮ ಲ್ಯಾಬ್ ನಾಗ
ಮತ್ತ್ ಬಿ ಪಿ ಮಾಡಸ್ತಾರ ಮತ್ತ ಪ್ಯಾಕಡ್ ಸಲ್ವ್ಯಾಲ ಮಾಡಸ್ತಾರ. ಮತ್ತ ಎ ಎಸ್ ಆರ್ ಎ ಎಸ್ ಆರ್ ಮಾಡ್ಸಾರ ಮನ್ನೆ ಈಗ ನಮ್ಗ ಪಿ ಸಿ ಬಿ ನಡದೈತಿ. ಫಾಟ್ರ್ ಸೆಲ್ ವಾಜಿಮ್ ಹ್ಮ
ಅದೇನ ಬೆ ಅಂದ್ರ
ಪ್ಯಾಕ್ಡ್ ಸಲ್ ವ್ಯಾಲ್ಯೂಮ ಅಂದ್ರ ಈಗ ಪ್ಯಾಕ್ ನಿಮ್ಮ ಬಾಡಿ ಒಳಗ ಬ್ಲಡ್ ವ್ಯಾಲ್ಯೂಮ್ ಎಷ್ಟ ಐತಿ.
ಹ್ಮ
ಬ್ಲಡ್ ವ್ಯಾಲ್ಯೂಮ್ ಎಷ್ಟ ಐತಿ ಕರೆಕ್ಟ್ ಐತ ಇಲ್ಲೋ.
ಹ್ಮ
ತ್ತ ಕರೆಕ್ಟ್ ಐತಿ ಇಲೋ ಇಲ್ಲ ನೋಡುದು ಮತ್ತ ಹೆಚ್ಚಿದ್ರ ಏನ್ ಡಿಸೀಸ್ ಬರ್ತೈತಿ. ಕಮ್ಮ ಇದ್ರ ಏನ ಡಿಸೀಜ ಆತತಿ. ಈಗ ಅಕ್ಸ ಮಾತ ಹೆಚ್ಚಿತ್ತ ಅಂದ್ರ ಏನ್ ಡಿಸೀಜ್ ಬರ್ತಿತ ಗೋತ್ತನ ಈಗ ಆ ಕಮ್ಮಿತ ಕಮ್ಮಿದ್ರು ಡಿ ಸಿ ಪ್ರಾಬ್ಲಮೇ ಹೆಚ್ಚಿದ್ರು ಪ್ರಾಬ್ಲಮೇ.
ಹ್ಮ ಅಷ್
ಈಗ ನಾರ್ಮಲ್ ಇರ್ಬೇಕು ಈಗ ಹೆಚ್ಚಿದ್ರ ಏನ್ ಪ್ರಾಬ್ಲಮ್ ಆತೈತಿ. ನಿಮ್ಮ ಬಾಡಿ ಒಳಗ ಬ್ಲಡ್ ಕಮ್ಮ ಅದ ಮತ್ತ ನಿಂದ ಬ್ಲಡ್ ತಿಕ್ ಐತ ತಿಳ್ಕ್ರ ಗೊತ್ತ ಆತದ. ಅ ತಿಕ್ಕಿತ್ತ ಬ್ಲಡ್ ಏನತಿತ್ತ ಬ್ಲಡ್ ಫ್ಲೋ ಸ್ಲೋ ಆತೈತಿ ಅವನಂದ ರಿಸ್ಕ್ ರಿಸ್ಕ್ ಕಳ ಬೀಳ್ತಿನಿ ಇನ್ಕ್ರೀಸ್ ಆತೈತಿ ಕ್ಲಾಟಿಂಗ್ ಅವಾಗ ನಿಂದ ಏನ್ ಆತೈತಿ. ನಿಂಗ ನಾರ್ಮಲಿ ನೀನು ಸ್ವಲ್ಪ ವಿಚಾರ ಮಾಡಬೇಕ ನಿಂಗ ಏನ ಡಿಹೈಡ್ರೇಷನ್ ಫೀಲ್ ಆಗದು. ನೀ ಏನ್ ಅದ ಎದಕ ಆತ್ ಗೊತ್ತ ಹೈ ಪಿಸ್ವಿ ಏನ್ರೀ ಸ್ಮೋಕ್ ಮಾಡೋರ ಇದ್ರ ಅಂದ್ರ
ಹ್ಮ ಹ್ಮ
ಯಸ್ ಮಾಡ್ತಿದ ಅಂದ್ರೆ ಬೋನ್ ಯಾರ ಡಿಸ ಆರ್ಡರ್ ಇತ್ತು ಅಂದ್ರೆ ಅವವಾಗ ನಿಂಗ ಏನ ಕಾಮನ್ ಕಾಜ ಇದು ಯದಕ್ ಆಗ್ತದ ಅಂತ ಹೇಳ್ಕಾರೆ ಈ ಅಕಸ್ಮಾತ್ ಏನೋ ಲೋ ಪಿ ಸಿ ವಿ ತ್ತ ಅಂದ್ರ ಏನಿರ್ತೈತಿ ನಿನ್ ಬಾಡಿ ವ್ಯಾಲ್ಯೂಮ್ ಏನ ಐತಿ ನಿನ್ ಬ್ಲಡ್ ವ್ಯಾಲ್ಯೂಮ್ ಕಮ್ಮಿ ಆಗೈತಿ. ಸೆಲ್ಸ್ ಬ್ಲಡ್ ಸೆಲ್ಸ್ ಆರ್ ಬಿ ಸಿ ಸೆಲ್ಸ್ ಗಳು ಕಮ್ಮ ಆಗ್ಯಾವ್ ಅವಾಗ ನಿನ್ಗ ಫ್ಯಾಟಿಗ ವೀಕ್ನೆಸ್ ಆತತಿ ಮತ್ತೆ ನಿನ್ ಉಸಿರಾಟದು ನಿನ್ ಶಾರ್ಟ್ನೆಸ್ ಕಮ್ಮಿ ಅಗ್ಯತಿ ಉಸಿರಾಟದ ಮಿನಿಮ್ ಎಷ್ಟ ಸೆವೆಂಟಿ ಟೂ ಎಷ್ಟುಐತಿ ಅದ ಕಮ್ಮ್ ಆತೈತಿ ಮತ್ತೆ ನಿ ಆಕ್ಸಿಜನ್ ಲೆವೆಲ್ಲು ಕಮ್ಮ್ ಆತೈತಿ ನಿಮ್ ಬಾಡಿೊಳಗೆ
ಹ್ಮ್
ಈಗ ಏನ್ ಇಸಿ ಬ್ಯಾೇಕ್ರ ಸಲುವ ಮದ ಚೆಕ್ ಮಾಡ್ತಾರ ಗೊತ್ತನ್ ಫಸ್ಟ್
ಹ್ಮ್
ಇದಕ್ಕ ನಿಂಗ್ ಏನ್ರ ಅನ ಮಿ ಆಗಿರ್ತನ್ರ ಡಿಹೈಡ್ರೇಷನ್ ಫೀಲ್ ಆಗಿತ್ತ ಅಂದ್ರ ಅದಕ್ ಚೆಕ್ ಮಾಡ್ತಾರ
ಹ್ಮ್
ದ ಡಿಹೈಡ್ರೇಷನ್ ಅಂದ್ರರುನು ನಿಂಗ್ ಹೆಚ್ಚಿ ಬಾಯಿ ಒಣಗ್ದಂಗ ಆಗುದು ರುಚಿ ಕಮ್ಮ ಆಗಿದ್ದು ಅಂದ್ರ ಮೂತ್ರರ ವಿಸರ್ಜನೆ ಕಮ್ಮಿ ಆಗಿತ್ತ ಅಂದ್ರ ಅದಕ್ಕನು ಯೂಸ್ ಆದೈತಿದು ಈಗ ನಾರ್ಮಲ್ ರೇಂಜಸ್ ಗಳದಾವ ಒಂದಂದರು ಎದಾರ್ದ ಅಂದ್ರೆ ಪಿ ಸಿಿದ ಪ್ಯಾಕ್ಸಲ್ಲ್ಯಮು ಏನಂದ್ರೆ ನಾರ್ಮಲ್ ರೇಂಜ್ಗಳು ಫಾರಟಿ ಈ ಸನ್ನೆ ನಿಮ್ದೊಳಗ್ ನಿಮ ಮೆನ್ ಅದ ಮೆನ್ೊಳ ನಿಮ್ ನಾರ್ಮಲ್ ರಂಜ್ ಏನ್ ಇರ್ಬೇಕು ಪ್ಯಾಕೆಡ್ಸ್ ನಿಮ್ದು ಅಂದ್ರೆ ಫಾರ್ಟಿ ಟ ಫಿಫ್ಟಿ ಫರ್ಸೆಂಟಜ್ ಇರಬೇಕ ನಿನ್ ಬಾಡಿ ಒಳಗೆಷ್ಟೆ ಹ್ಮ್ ವುಮೆನ್ ಒಳಗೆ ಎಷ್ಟ ಇರ್ಬೇಕು ತರ್ಟಿ ಸಿಕ್ಸ್ ಟು ಫೋರ್ಟಿ ಏಟ್ ಇರ್ಬೇಕು ಚಿಲ್ಡ್ರನ್ ಒಳಗ ಎಷ್ಟ ಇರಬೇಕು ತರ್ಟಿಫೈವ ಟ ಫ್ಟಿ ಫೈವ ಇರಬೇಕು
ಹ್ಮ್
ಈಗ ನೀವು ಬಾರ್ನ್ ಬೇಬಿಂಗ ಆಂಗ್ ನೋಡಕತ್ತತ್ರ ಫೋರ್ಟ್ ಫೈವ ಟು ಸಿಕ್ಸ್ಟಿ ಫೈ ಇರಬೇಕು
ಹಾ
ಹ್ಮ್ ಹೆಚ್ ಹಂಗ್ ನೋಡಕತ್ರ ಇದ್ರೊಳಗೆ ಜಾಸ್ತಿ ಐತಿ ಅದ್ರಕಿಂತ ಮೊದಲ ಎ ಎಸ್ ಸಾರು ಮಾಡ್ಸಾರ ನಮಗ
ಹ್ಮ್ ಕಲಿ ಬರ್ ಲ್ಯಾಬ್ ಲ ಕಲಿಯಾರ್ ಚಲೋ ಆರ ಇ ಬಮಸಲ್ಲ ಬ ಹ್ಮ ಆಯುರ್ವೇದಿಕ್ ಹ್ಮ್ ನಮ್ದು ಬೈ ನರಸಿಂಗ್ ಭೈ
ನರಸಿಂಗ್ ಮಾಡ ಹತ್ತರ ಏನ್ರರಿ
ನರ್ಸಂಗ್ ತರ್ಡ್ ಇಯರ್ ಪೇ ನರ್ಸಿಂಗ ಪೀಡಿಯಾಟ್ರಿಕ್ಸ್ ಬುಕ್ಸ್ ಅ ಎಲ್ಲ ಕೊಟ್ರ ಓದ್ಬೇಕು ಎಲ್ಲ್ರ ಅದರಾಗ ಎಲ್ಲ ಚಿಕನ್ ತಲ್ಲ ಬಂದಬ ಬೇಕಿ
ಇದು ಅದವಲ್ ರಿ ಅಬ್ರೋಡ್ ಒಪ್ಪುರ್ಟುನಿಟಿ
ಹೌ ಹ ಭೈ ಒಬ್ರೊಡಗ್ ಬಾಳ ಅವ ಭಯಿ ಹಂಗ ಉಗ್ರ ಆದ್ರ ಇಲ್ಲಿಂದು ಕಲ್ಚರ್ ಅಲ್ಲಿನ್ ಸಕ್ಟ್ ಆಗಲ್ ಭಯ
ನಿಮಗ್ ಮತ್ತೆ ಇಂಡಿಯಾ ಕಂಪೇರ್ ಮಾಡಿದ್ರೆ ನೀವು ಡಬಲ್ ದುಡಿಬಹದ್ರಿ ಅಲ್ಲಿ ನರ್ಸಿಂಗ್ ನೀವ ಏನ್ ರೀಸೋದ ಅಕಸ್ಮತ್ ಈ ಕಡೆ ಯು ಎಸ್ ಎ ಯ್ ಟ್ರೈ ಮಾಡ್ರ ಅಂದ್ರೆ ಏನಿಲ್ಲ ಅಂದ್ರೂನು ಟ್ವೆಲ್ ಪಾಯಿಂಟ್ ಟ್ವಲ್ ಲಾಕ್ ಪೇರ್ ಅನ್ನುಂ ಗಳಿ ಬೋದ್ರಿ ಆರಾಮ
ಅದೇ ಬೈ ಇಯರ್ಲಿ ಒ್ ಲಕ್ಷ ಎರಡ್ ಲಕ್ಷ ನಮ್ಗೆ ಏನ್ ಎಮರ್ಜನ್ಸಿ ಬರೋದಿತ್ ಇ ಸಿುಚುಷನ್ ಅಂದ್ರೆ ಅರ್ಧ ರೊಕ್ಕ ಅಲ್ಲಿ ಹೋಗ್ತವೆ ಒಂದ್ ತಿಂಗ್ ಸಲ್ರಿ ಅಲ್ಲಿ ಹೋಗ್ತವೆ ಹೋಗ್ ಬರದು ಖರ್ಚು
ಅದು ಆಗತ್ ಬಟ್ ಆದ್ರೂ ಉಳಿತೈತಿ ನಿಮ್ದು ಅದು್ ನಿಮ್ದು ಹೋಗೋದ್ ಬರೋದ ಖರ್ಚು ನಿಮ್ಮ್ಯಲ್ ಡಿಪೆಂಡ್ ಐತಿ. ನೀ ಹೈ ಲೆವೆಲ್ ಬುಕ್ ಟಿಕೆಟ್ ಬುಕ್ ಮಾಡ್ಕೊಂಡೆ ಅಂದ್ರೆ ಹೋ್ತಾವ. ಅಷ್ಟೇ ನಮ್ಗ್ ಲೋ ಮಿಡಲ್ ಕ್ಲಾಸ್ ಲೋ ಲೆವೆಲ್ ನ ಬುಕ್ ಮಾಡ್ರೆ ನಿಮ್ವು ಉಳಿತವು.
ಅಂದ್ರೆ ಬೈ ಅಲ್ಲಿಂದ ಅಲ್ಲ ಎಕ್ಸ್ಪೆನ್ಸ್ ಇರ್ತಲ್ಲ ಬೈ ಅೂ ಸ್ವಲ್ಪ ಖರ್ಚ ಆಗದೆ ಅಲ್ಲ.
ಈಗ ಹೆಚ್ ಅಂತರು ದುಬೈ ಮತ್ತ ಕೆನಡಾ ದುಬೈ ಅಂತರು ಫುಲ್ ಎಕ್ಸ್ಪೆನ್ಸಿವ್ ಬಟ್. ಟ್ ಆದದ್ರ ಟ್ಯಾಕ್ಸ್ ಒಂದ ಇರಲಲ್ಲ ಪ್ರಾಫಿಟ್ ಅಷ್ಟೇ.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
ಪ್ರಾಫಿಟ್ ಐತಿ ಬೇಕಂದ್ರೆ ಟ್ಯಾಕ್ಸ್ ಇಲ್ಲ. ನಮ್ ಇಂಡಿಯಾದಾಗಂತರು ಜಿ ಎಸ್ ಟಿ ಸಿ ಎಸ್ ಟಿ ಜಿ. ಅಂತರು ಎಸ್ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಅಂದ್ರು ಬಾಳ ತೊಂಬೆ ಐತಿ. ಹ್ಮ್. ನಿಮ್ದನ್ ಜ ಎನ್ ಎಂ್ ನರ್ಸಿಂಗ ಬಿ ಎಸ್ ಸಿ ನರ್ಸಿಂಗುಸ್ ಬಿ. ಎಸ್ ಸಿ. ಅಂದ್ರೆ ಸೈನ್ಸ್ ಮೂವಿ ೂ ಕೆ ಸಿ ಇ ಟಿನೆ.
ಕೆ ತೆ ಹಾ ಕೆ ತೆಅಂತ. ಬಂದ ಗೋರ್ಮೆಂಟ್ ಅದೇ ಬೈ ಎಲ್ಲಾ ಬಟ್ಟಿಯ ಬ ಅಷ್ಟೇ. . .
ನಿಮಲ್ಲಿ ಲ್ಯಾಂಗ್ವೇಜ್ ಹೆಚ್ಚ ನ್ ಇಂಗ್ಲೀಷ್ ಯೂಸ್ ಮಾಡ್ತಾರ ಏನ್ ನಿಮಮ್ಮ. ಸ್ಟೇಟ್ ಒಳ ಯಾವ ಲಾಂಗ್ವೇ್ಚ್ಚಿದ ಆಾಗೆಮತ್ತೆ.
ನಾವು ಸ್ಟೇಟ್ ಮಾಗ ಕನ್ನಡ ಬೈ ಸ್ಟೇಟ್ ನ ಕನ್ನಡ ಆಲ್ಮೋಸ್ಟ್ ಕರ್ನಾಟಕದವ್ರು ನ ಚಲೋ.
ತಡ್ತೀರಿ.
ಹಾ ಪೇಷಂಟ್ದೆ ಕರ್ಟಕ ಫ್ರೆಂಡ್ಲಿ ಆಗ ಇರುತ್ತೆ ಬೈ ಯಾವಾಗಲೂ.
ಕಾಲೇಜ ಸಬ್ಜೆಕ್ಟ್ಗಳು ಅ ಎಲ್ಲನ್ನಡಳ ಇರ್ತಿತ್ತು ಇಂಗ್ಲಷ್ಳಗ ಇರ್ೈತಿ.
ಇಲ್ವ ಅವ ಇಂಗ್ಲಿೀಷ್ ನ ಇಳ್ತ ಬೈ.
ಇಂಗ್ಲಷ ಒಳಗೆ.
ಹ್ಮ್ ಅದೇ ಈ ಸತಿ. ನಾವು ಎಲ್ಲಾ ಕಾಲೇಜ್ ಜಾಸ್ತಿ ಓಲತಿಿಲ್ಲ ಬಿಡಿಲ್ಲ ಇದರ ಮಾನ್ಸೂನ್ ಸೀಸನ್ ಎಲ್ಲಾ. ಟ್ರಿಪ್ ಅದು ಡಕತ್ತ ಈ ನೋಡು ಕ್ಲೋಜರ್ ನಾಗ ರೇಟ್ ಹಂಗ ಅದ ಅಂದ್ರ ಒಂದ. ಕಿಲೋಮೀಟ್ರ ಹದಿನಾಕು ರೂಪಾಯಿ ತೋಲತ್ತಾರ ಮತ್ತತ್ ಅವ್ರ ದಿನ ಬತ್ತ ಬೇರೆ ಮುನ್ನೂರು ರೂಪಾಯಿ ಕೊಡ್ಬೇಕು. ಹದ್ನಾಾಕು ಬೈ ಹದ್ನಾಾಕು ಹದ್ನಾಕು ಹ್ಮ. ಎಲ್ಲ ಬೈ ಕೆಟ್ಟದ ಜರ ದೋಸ್ರು ಗಾಡಿ ಅದ ಇತ್ತು ಅಂದ್ರ ಜರ ನಡತ. ಹನ್ನೆರಡು ಹನ್ನೆರಡು ಮುಗುಿಸಿ ಹೋಗ್ಬೇಕು. ಜರ ಡೋಸ್ ಬಿ ನಮೋನ್ ಐ್ ಅಂದ್ರ ಜರ ಕಡಿಮೆ ತತಾನ ಮಾಡ ಚಲ ಹೋಗಿ ಮಾಡಿ ಸುತ್ತಾಡಿ ಬರ್ಬೋದು. ಒಂದು ಟ್ರಿಪ್ ಆದಂಗ ಆಗ್ತದ ಈಗ್ರೆ ನಮ್ದ್ ಕಾರ್ ಆಯ್ತು. ಯಾವ್ದದಾರ ತೊೊಂಡೋದಂದ್ರ ನಮ್ ಸ್ವತಂತ್ರ ಇರ್ತೇ ನಾವು ಮತ್ತೇಏನರ ಟ ಟಿ ಗಾಡಿ ಅದ. ತಗೊಂಡುದದೆ ಅಂದ್ರೆ ಮತ್ತದದು ಬಾಳ ಇರ್ ಅದು ಇಪ್ಪತ್ತ ಎರಡ್ ಕಿಲೋಮೀಟರ್ ಪರ್. ಅರಿ ಇಪ್ಪತ್ತೆರಡು ಕಿಲೋಮೀಟರ್ ಬೈ ಅದು. ಅದು ಮತ್ ತೊಟ್ಟಿ ಬೀತ ನಮಗ ಫ್ರೆಂಡ್ಸ್ ಅಂದ್ರ ನಮ್ ದೇಶ್ ಬಜೆಟ್ ಫ್ರೆಂಡ್ಲಿ ಹೋಗ್ ಬರ್ತವ.
ಹ್ಮ್ ಹ್ಮ್ ಹ್ಮ್.
ಹ್ಮ ಅದಾಗ ಬೈ ಸುಮ ಎಲ್ಲ ಯಾಕ ತುಟ್ಟಿ ಯಾಕ ಅಂತ ನಮ್ದು ಸ್ವತಂತ್ರ ಕಾರ್ಗಿರ್. ಹು ದೋಸ್ತರ ಬಿನ್ಾವ. ನಡ್ಸೋರ್ ಇದ್ದೆ ಅಂದ್ರೆ ಮಸ್ತ್ತ ಇವನ್ ಸ್ಕಾರ್ಪಿಯೋ ಬುಲ್ರೋ ಇಂತ ಏಾರ ತೊೊಂಡ್ ಹೋದ ಅ. ಜರ ನಡೀತಾ ಎಲ್ಲ ಹೊಡಾಡಿ ಮಾಡಿ ಊಟದ ಬೇ ನಾವೇ. ಫ್ರ ಡ್ಸ್ ಅಂದ್ರ ನಮ್ದುರಾಮ್ ನಾವೇ ಗ್ಯಾಸ್ ಐ್ ಮಾಡ್ಕೊಂಡ್ ರೆಡಿ ಉಂದ್್ರ ಅದೇ ಭಾರಿ ಬೈಯ. ಬೇರೆಫೀಲಿಂಗ್.
ಅಂದ್ರ ಟ ಅಂದ್ರ. ಕರಿಯತಿ ಎಲ್ರಿಗ್ ಹೊರಗೋದ ಅಂದ್ರೆ ಊಟದ್ದೇ ಏನಿಲ್ಲ ಅಂದ್ರರು ಒಂದ ಒಂದ್ ಸಲ ಊಟ ಮಾಡಿದ ಒಂದ್ ಸಾವಿರ
ಒಂದ್ ಸಾವಿರ ಎರಡ್ ಸಾವಿರ ಬರೋದವಿ ಫಿಕ್ಸ್ ಅದಕ್ಕೆ ಎಲ್ಲ ಆಗಿದ ಕಿರಣಿ ಒಂದ ಒಂದ್ಸತಿ ಇನ್ಸ ಹೋಯ್ತ ಅಂದ್ರೆ ಬಿ ಕೆಲ ಒಳ ಇಲ್ಲ ಎಲ್ಲ ಒಂದ ತಡೆ ಒಂದ ಗುಡ ಬಿ ಹಾಕ
ಆದ್ರ ಹಿಂಗ ಟ್ರಿಪ್ ಸ್ವಂತ ಗಾಡಿ ತೊಂಡು ಹೋದಿತ್ತ ಅಂದ್ರ ನೀವು ಲೇಟ್ ಆದ್ರ ಆಲಕ್ಕ ಸ್ಲೋನೇ ಹೋಗ್ಬೇಕು
ಹ್ಮ ಆರಾಮ ಎಲ್ಲಾ ಓಡಾಡ್ತು ಎಲ್ಲಾ ಪರ್ ಮಾಡ ಇ ಬೇರೆ ಗಾಡಿದು ಹಂಗಲ್ ಬೈ ಮನೆ ಹೋಗಿದ್ದಿದೆ ಹಬ್ಳಿಗೆ ಅರ್ಜಂಟ್ ಮಾಡವೇ ಅರ್ ಮಾಡವ ಎಲ್ಲಿ ನೋಡದಾಗಿರ ಬಿಟ್ಟ ದಿಲ್ಲ ಎಲ್ಲಿ ಹ್ತಾನ ಗಾಡಿಿಯಲ್ಲಿ ನಿಲ್ಲಸ್ತಾನ ಹಾರ್ ನೋಡವವ ಹಾಂಗ ಇರ್ತವ ಕರೆಕ್ ಸ್ಟಾರ್ಟ ಆಗಿಲ್ಲ ಮತ್ತತ್ೇಏನ್ ಅವ್ರ ಗಾ ಜವರ ಹ ಹೊಲ್ಸ ಮಾಡ್ ಅಂದ್ರೆ ಸುಂಚಿ ಇರ್ತಾವ ಯಾಕಾಕಕ್ ಹಿಂಗಗೆ್ಯಾಾಕ ಕುೋಿದತ್ರಿ ಹಿಂಗ್ಯಾಕ ಒಳಲತ್ತರಿ
ಇಷ್ಟ್ ದಿನ್ಸೊಳಗೆ ಇಷ್ಟ ಎಲ್ಲಾ ಕವರ್ ಮಾಡ್ಕೊಬೇಕಂತ ಗೊತ್ತಿರ್ತರಿ ನೀವಾಗ ಏನ್ ಮಾಡ್ಕೋಬೇಕುತ್ತ ಕಷ್ಟ್ರ ಎಷ್ಟ್ ಕವರ್ ಮಾಡ್ಕೋಬೇಕತ್ ಕುಡ್ತಿದ್ರಿ ಅಂದ್ರೆ ನೀವ ಒಂದು ಈ ಪ್ಲೇಸ್ ಒಳ ಇಷ್ಟು ಟೈಮಿಂಗ್ ಲಿಮಿಟ್ ಈ ಪ್ಲೇಸ್ ಒಳಗ್ ಇಷ್ಟ್ ಟೈಮ್ ಲಿಮಿಟ್ ಕರೆಕ್ಟ್
ೈಮ ಲಮಟ್
ಹಾಕೊಂಡ್ ಹೋಗ್ಬೇಕಾಗತ್ ಬೈಮತ್ ಇಲ್ಲಾಂದ್ರೆ
ಅದೇಂಗ ನಾವು ಅದೇ ಹಾಕೊಂಡ್ ಹೋಗ್ತೇವ ಹಂಗ ಹಂಗ್ ಹಾಕೊಂಡ್ ಹೋಗಿದಕ ಆಗೇತಿ ಆದ್ರ ಬಿ ಜರ ಅಲ್ಲಿ ಇಲ್ಲಿ ಒಂದೊಂದು ದಕ್ಷಷ್ಟ ಕಡಿಮೆ ಹೆಚ್ಚು ಕಮ್ಮಿ ಆಗದೆೇ ಅದು ಈಗ ಈ ಪ್ಲೇಸ್ ನ ಇವ ಜರ ಕವರ್ ಮಾಡ್ಲಿಲ್ಲ ಅಂದ್ರ ಈಗ ಒಂದ್ ಊರಿ ಹೋಗಿ ಅಂದ್ರ ಕೇೇಳಳ ಅಂದ್ರ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡವಾಗ ಮತ್ ನೆಕ್ಸ್ಟ್ ಸೇಟಿ ಬರ್ಬೇಕಂದ್ರ ಒಂದ ಮಿನಿಮ್ೇಸ್ರ ಕವರ್ ಮಾಡ ಬರ್ಬೇಕನು ಹಾಂಗ ಇರುತ್ತ ಹಾ ಒಂದೆರಡ್ ದಿವ್ಸ ಹೆಚ್ಚು ಕಮ್ಮಿ ಆಯ್ತು ಒಂದೆರಡ್ ದಿವ್ಸ ಕಡಿಮೆ ಆಯ್ತು ಒಂದೆರಡು ದಿವ್ಸು ಚೇತ ಅಂದ ಮುಗಸೊಂಡ್ ಬರ್ಬೇಕಕ್ ನಾವು ಮತ್ ನೆಕ್ಸ್ಟ್ಟಲ್ಲಿ ಹ ಪ್ಲೇರ್ ನವು ನೆಕ್ಟ್ ಕೇಳಾಗದಂದ್ರೆ ನೆಕ್ಸ್ಟ್ ಮಾರಾಷ್ಟ್ರ ಸ ಹಾಕೋದು ಆಕಡೆ ಮತ್ತತ್ ಫೋಟೋ ಆ ಗೀಟ್ ಎಲ್ಲ ಮತ್ ಚಲೋ ಚಲೋ ಶಿವಾಜಿ ಮಹಾರಾಜ್ದ್ ಬಾಳ ಅ್ ಆಕಡೆ
ಹ್ಮ
ಎಲ್ಲ ಕಿಲಗೆಲ್ಲ ನೋಡ್ಕೊಂಡ್ ಬರ್ಬೋದು ನೆಕ್ಸ್ಟ್ ಮಹಾರಾಷ್ಟ್ರದ ಅಂದ್ರೆ ನೆಕ್ಸ್ಟ್ ಡೆಲ್ಲಿ ಆಕಡೆ ಹೋಗ್ ಬರ್ಬೋದು ಈವ ಶೇಟಿ ಅಂದ್ರೆ ಆಲ್ಮೋಸ್ಟ್ ಕವರ್ ಮಾಡ್ ಬರ್ಬೇಕು ಏನು ಹೆಚ್ಚಲ್ಲಿ ಕಮ ಅಲ್ಲ ಒಂದೆ ಎರ ದಿವಸ ಒಂದಂದು ಎರಡು ಸಾವಿರ ಹೆಚ್ಚಿಗಲಿ ಕಮ್ಮಿ ಆಲಿ ಹಿ ಮನ ತೊಂಡೋಗ ನ ಎಷ್ಟೇ ಪ್ಲೇಸ್ ಎಷ್ಟೇ ಮೂರ್ ದಿವ್ಸನ ಇಟ್ಟೇ ನೋಡ್ಬಾರಬೇಕಕಂದ್ರೆ ಚಲೋ ಅನ್ಸಲ್ಬೇಕೇ ಟ್ರಿಪ್ ಲತ ಹಾ ಅದಕ್ಕೆ ಬು ಹ್ಮ್
ಕರೆಕ್ಟ್ ಐತತಿ ನಿದ ಮತ್ತ ಈಗ ನೇಚರ್ ಅಡ್ವೆಂಚರ್ ನೇಚರ್ ಈಗ ಮಾನ್ಸೂನ್ ಸೀಸನ್
ಮಾನ್ಸೂನ್ಾಗ ಕೇಳ ಸೈಡ ಈ ಕಡೆ ಈಗಡೆ ಹೋಗ್ಬೇಕಚ್ಚು
ಇವು ನಮ್ಗೆ ಸಿಟೀಸ್ ಬಿಟೀಸ್ ಹಿಂಗ್ ಬೇಕಾಗಿಲ್ಲ ಹಳ್ಳಿ ಗುಡ್ಡ ಬೆಟ್ಟ
ಹ್ಮ್
ಅದ ಕರೆ ಅಂದ್ರೆ ಅವು ನೋಡ್ಬೇಕಕ್ ಈಗ ನಾವು
ಎ
ಎಲ್ಲ ಫೋಕಸ್ ಕರೆಕ್ಟ್ ಮಾಡ್ಬೇಕು ಮತ್ತೆರೈಟಿ ವೆೈಟ ಫುಡ್ ಟ್ರೈ ಮಾಡ್ಕೊತ ಹೋಗಬೇಕ ನವು ಕರರಿ ಅಂದರಿ
ಸರಿತಾ ಬಯ ಅಂತ
ಸರಿ ಆಯ್ತು ಅಲ್ರಿ ರೆಡಿಯದುಆಗಿ ಜಳಕಾಗೀಳಕಾ ಮಾಡಿ ಜಾಯಿನ್ ಆಗರೀ ಮತ್ತ ನಿಮ್ಮ ನಿಮ್ಮ ಕಾರ್ಯಗಳಿಗೆ ಎಲ್ಲಾ ಇಡ್ಲಿ